ಏನಡು ಸಿಪ್ಪಾ ಫುಲಿ
ಏನಿಲ್ಲಪ್ಪ ಈಗ ಇದ್ದೆ ಹಿಂಗೆ ಸ್ವಲ್ಪ ಅಪ್ಪ ಮೊನ್ನೇನೋ ಇಲ್ಲಪ್ಪಾ ಯಾವತ್ತದ ಮಂಗಳವಾರ ಸೋ ಸೋಮವಾರ ಈಗ ಈ ಶಾಲೆೆಗೆ ಹೋಗಿದ್ನಾ ಶಾಲೆಯಿಂದ ಬಂದೆ ಶಾಲೆಯಿಂದ ಬಂದು ಊಟ ತಿಂದೆ ಊಟ ತಿಿಂದ ಊಟ ತಿನ್ಬೇಕ್ರ ಸ್ವಲ್ಪ ಹಂಗೆ ನಂಗಗೆ ಏನೆ ನಂಗಗೆ ಏನ್ ಗೊತ್ತಿದೆ ಅಂದ್ರ ಏನ ತಿನ್ಬೇಕಾದ್ರ ಸ್ವಲ್ಪ ಏನ ನಂಚ್ಕೋಕಿರ್ಬೇಕು ನಮ್ಮ ಈಗ ಊಟ ತಿನ್ಬೇಕು ಯ ಏನ ತಿನ್ಬೇಕಪ್ಪಾ ನಂಚ್ಕೋಕಿರ್ಬೇಕು ಅಪ್ಲಾನು ಚಿಪ್ಸು ಹಂಗೇನ ಹಾ ನಾ ಮನೇಲಿ ಅಪ್ಲ ಇಲ್ಲ ಅಂತ ಕೇಳಿದ ಇಲ್ಲ ಅಂತ ಹೇಳ್ರ ನಮ್ಮಮ್ಮ ಅದಕ್ಕೆ ನಾನ ಚಿಪ್ಸ್ ತಂದೆ ಒಂದು ಹತ್ತು ರೂಪಾಯ ಹೇಳಡು
ಹಾ
ತಿಂದ ಮತ್ತೆ ರಾತ್ರಿ ಹಂಗೆ ಸ್ವಲ್ಪ ತಿನ್ನ ನಮ್ಮ ಈಗ ನಾನ್ ಸ್ವಲ್ಪ ಇದು ಸ್ವ ಹೆಲ್ತ್ ನೋಡ್ಕೊಕ ವಾಕಿಂಗ್ ಹೋಗ್ತೀನಿ ನಡಿ
ಹ್ಮ್
ಒಂದು ಎಷ್ಟ ಆರು ಕಿಲೋಮೀಟರ್ ಆ ಆರು ಕಿಲೋಮೀಟರ್ ಆಗತ್ತ ಅದೊ ಒಂದು ಆರು ಕಿಲೋಮೀಟರ್ ಅವ ನೆರದ ಇದೆ ಆಯ್ತಾ ಮತ್ತೆ ಬರ್ಬೇಕಾಗ ಹಂಗೆ ಸ್ವಲ್ಪ ಬೇಗ ಊಟ ತಿಿನಾನ ಅಂತತ್ ಹೇಳ್ಬಿಟ್ಟಿ ಹಂಗ ಹೇಳ್ದಲ್ಲ ನನ್ಸ್ಕೊಳಕ್ ಇರ್ಬೇಕಂತ
ಹ್ಮ್
ಬಿಸಿ ಬಿಸಿ ಬಜ್ಜ ಬಂಡ್ ಆಕ್ತಾರಲ್ಲಾರಾ
ಹ್ಮ್
ಮೂವತ್ ರೂಪಾಯಿ ಪ್ಯಾಕ್ ಮಾಡ್ಕೊ ತನ್ನಪ್ಪಾ
ಹಾ
ಎಲ್ಲಾ ತಿನ್ಬಿಟ್ಟೆ ರಾತ್ರಿ ಆ ಆ ರಾತ್ರಿ ಏನ್ ಅನ್ಸಿಲ್ಲ ಅಮ್ಮ ಮರುದಿನ ಎದ್ದ ಎದ್ದಿ ಮರುದಿನ ಎದ್ದಿದ್ದೀನಿ
ಹ್ಮ್
ಬೆಳಿಗ್ಗೆ ಒಂಥರ ಸ್ವಲ್ಪ ಹೊಟ್ಟೆ ನೋ್ತಾ ಇತ್ತು ಬೆಳಿಗ್ಗೆ ನಮ್ಮ ಅಮ್ಮ ಅಮ್ಮ ಏನೋ ಚ ಏನೋ ಮಾಡಿದ್ರು ಚಪಾತಿ ಏನೋ ರೇಸ ನ ಮಾಡ್ತದೆ ತಿಂದೆ ತಿಂದೆ ಅಮ್ಮ ತಿಂದೆ ಸ್ವಲ್ಪ ಹೊತ್ತು ಹಂಗಗೆ ಇದ್ದೆ ಸ್ವ ಸ್ವಲ್ಪ ಶಾಲೆ ಏನ ವೈದ್ಯತ್ಲ್ಲ ಕೆಲ್ಸ ಮಾಡ್ತಾ ಇದ್ದ ಆಮೇಲೆ ಯಾರಿಗೋ ಕಾಲ್ ಮಾಡೋ ಅಂತ ಎತ್ತನ
ಹ್ಮ್
ವಾಮಿಟ್ ಬಂದ್ಬಿಡ್ತು
ನೀನುಯ ಹಾ
ಆಮೇಿ ಇಏನಗಿಲ್ಲ ಪಾಪ್್ ಇದು ಶಕ್ತಿನ ಎಲ್ಲ ಅನ್ಸ್ತೈತೆ ಬಾ ಇದಲ್ಲಿ ಮೈಯಲ್ಲೇ
ಉಂಡಿದ್ದೇನುೋ ಮೈಗ್ ಹತ್ತರ್ಲಲ್ಲ
ಹಾ ಮಲ್ಗಿರೋ ಜಾಗದೆಲ್ಲ ಮಲ್ಗ್ಬಿಟ್ಟಿದ್ದೀನಿ ಎದ ಹಿಂಗೆ ಮಲ್ಕೊಂಡಿರ್ತೀನಲ್ಲ ಎದಳ ಎದಳಕೆ ಆಗ್ತ ಇಲ್ಲ ನನ್ ಮೈ ಮಲ್ಗು ಮಲ್ಗು ಅಂತ ಹೇ ಶಕ್ತಿನೆಲ್ಲಾ ಕೈ ಎತ್ತಕ್ಕ ಆಗ್ತಿಲಿಲ್ಲ ಹಂಗೆ ಜ್ವರಾಲ ಎತ್ಬುಟ್ಟಿತ್ತು
ಹ್ಮ್
ಆಮೇಲೆ ಏನೋ ಸ್ವಲ್ಪಷ್ಟ ಇದೆಲ್ಲ ತಿಂದೆ ಮಾತ್ರೆಗಳು
ಹ್ಮ್
ಅದಿಕ್ ಇಷ್ಟ ಆದ್ರರು ಬಿಲ್ಲ ಇಲ್ಲ ಇಷ್ಟತ್ತಾದ್ರರು ಇದೀನಿಲ್ಲಲ್ಲ ಅಂದ್ರೆ ಏನ ಏನ ಆ ಆಗ್ತೈತಪ್ಪ
ನಮ್ಮ ಜೊತೆೊಬ್ಬ ಗಗೆಡ್ಡ ಬರ್ತನ್ ದಿವ್ಸ ಸಂಜೆಕ್ ಅಡ್ಡಡ ಹೊತ್ತಿಗ ನಮ್ದು ಹೂ ಊಟಗೊಂಡ ಸ್ವಲ್ಪ ಹಡ್ನೆಡುವರು ಡ ಅದಲ್ಲ ಆ ಗಗೆಜ್ ನನ್ ಮಗ ಮಮ್ಮಿ ಎಲ್ಲಿ ಹಗಿದವಿ ಅಂದ್ರೆ ಅಲ್ಲಿ ಒಂದ್ ಮಾಲ್ದು ಸ್ವಲ್ಪ ಯಾವ್ದ ನೆಕ್ಸಸ್ ಅಲ್ಲ ಹ್ಮ್ ಯಾವ್ದೇನ ಇಲ್ಲ ರೋಡಿಗೆ ಬರ್ತ ನಮ್ಮ ವಿದ್ಯಾಲಯದ ರೋಡಿಗೆ
ಹೋಗ
ಹೋಗಿದ್ದೀವಿ ವಾಪಸ್ ಹ ತಿರ್ಗ್ ಬರ್ತಾ ಇದ್ದ ಎಲ್ಲಿ ಚಾವರಿ ಮಾಡ್ತರ್ ಕುಡಿಯಂ ಬಾ ಅಂತೇಳಿ ಕರ್ಕೊಂಡ್ ಹೋದ.
ಹೇಳ ಚಾನ.
ನಾನು ಒಂದ್ರೆ ಚಾ ಕುಡಿದ್ ಬಿಟ್ಟಿನಿ ನಾಕ್ ನಾಕ್ ಹಲ್ ಹುಳ ತಿಂದಾವ ಆದ್ರೆ ಯಾವಾಗೋ ಒಮ್ ಕುಡಿತೇನೆ. ಹಾ. ಮೊದ್ಲು ಪೂರ್ತಿ ಬಿಟ್ಟಿದೆ ಇವಾಗ ಒಂದ್ ಸರೀನು ವಾಪಸ್ ಸಣ್ಣ ಸಣ್ಣಿಗೆ ಹತ್ತಿತ್ತ ಆದ್ರು ಯಾವಾಗೋ ಒಮ್ ಕುಡಿಯುದು. ಅಲ್ಲಿ ಹೋದ್ವಿ ಚಾ ಹೇಳ್ದ ಅಣ ಮೂರ್ ಚಾ ಅಂದ ಕೊಟ್ಟವ. ಅವ ದೊಡ್ ದೊಡ್ ಗ್ಲಾಸ್ನಾಗ ನೀರ್ ಕುಡಿತಾರಾಲ್ಲ ಲೋಟದಲ್ಲಿ ನೀರ್ ಕುಡಿಯಂಗ ಅಷ್ಟ ಚಾ ಕೊಟ್ಟ ಒಮ್ಮೇಲ್ಗೆ ನೋಡ್ತನಿ ಅವ ನಮ್ಮ ಜೊತೆ ಬಂದ್ ಕೊಡಸ್ದವ ಅವ ನೋಡ್ಲೆ ಹತ್ತು ರೂಪಾಯಿಕ ಅಲ್ಲಿ ಇಟ್ ಇಟ್ಟೆ ಕೊಡ್ ತಾರ ಒಂದ್ ಕಪ ಅಷ್ಟ್ ಇಲ್ ನೋಡ್ಲೆ ನೋಡಿ ಒಂದು ಲೋಟನ ಕೊಟ್ಟಾರ ಪೂರ್ತಿ ಆತಾವ.
ಹ್ಮ್.
ಹಾ ಚಾ ಅಷ್ಟು ಇದು ರುಚಿ ಇದ್ದಲ್ಲಾ ಅಂದ್ರೆ ಸ್ವಲ್ಪ ಏನೋ ಸಕ್ಕರೆ ಏನೋ ಹಾಲಿ ಈ ತರ ಏನೋ ಒಂದ್ ಏನೋ ಕಡಿಮೆ ಅದ ಏನ ಚಾಪುಡಿ ಜಾಸ್ತಿ ಆಗತ್ತು ಗೊತ್ತಿಲ್ಲ ಕುಡುದ್ವಿ ಮೂರು ಜನ.
ಕೂಡದ ಕೇಶ್ ಬಂದ್ವಿ ವಾಪಸ್ ನಾವು ವಸತಿ ನಿಲಯಕ್ ಬಂದ್ವಿ ಅದು ಹೆಚ್ಚು ಕಡಿಮಿ ಅಲ್ಲಿಂದ ಒಂದ್ ಎರಡು ಮೂರ್ ಕಿಲೋಮೀಟರ್ ಅದೆ ಇಲ್ಲಿಂದ ಹತ್ತು ರೂಪಾಯಿ. ಅದೇ ಇಲ್ಲಿ ಕೇಳಿಲ್ಲಿ ಹೇಳ್ತಿನಿ ಅದೇ ಮುಂದೆ ಏನಾಯ್ತು ಅಂತ್ ಹೇಳ್ತಿನ್ ಕೇಳು ಮೂರ್ ಕಿಲೋ ಹೋಗಿದ್ದ ನಡ್ಕೋದು ಮೂರ್ ಕಿಲೋಮೀಟರ್ ನಡ್ಕೋತ ಬಂದ್ವಿ.
ಹಾ.
ಅಂದೆ ಬರ್ಣನೆ ನ ಎ ನ್ ಮಾಡ್ಬಿಟ್ಟೆ ಮಲಗ್ಬಿಟ್ಟೆ ಯಾಕಂದ್ರೆ ಅಷ್ಟ್ ನಡದಿದ್ದೆ ರಾತ್ರಿ ಸುಸ್ತಾದಂಗ್ ಆಗಿ ಮಕೊಂಡ್ ಬಿಟ್ಟಿದ್ದೆ. ಮರುದಿನ ಎದ್ದೇ ಯಾಕೋ ಹೊ ಟ್ಟಿದಕತ್ ಹಲ್ ತಿಕ್ಕೊಳೋ ಟೈಮ್ನಾಗ ವಾಂತಿ ಬತ್ತು ಮಾಡ್ದೆ.
ಹ್ಮ್.
ಹಾ ಆಯ್ತ್ ಅಂದ ಕೆಸ ವಿದ್ಯಾಲ ಕೊಯನಿ ಅವತ್ತ ಲ್ಯಾಬ್ ಪರೀಕ್ಷೆ ಇಂಟರ್ನಲ್.
ಹ್ಮ್ ಹ್ಮ್.
ಕೂತಿದ್ದೀನಿ ಅದು ಒಂತರಾ ಎಸಿಗ್ ಒಂತರ ಬಾ ಇದು ದೇಹ ಒಂತರ ಏನೋ ಆಯಕದ್ ಬಿಟ್ಟ ಒಳಗೆ ನ ಇನ್ನ ಜಾಸ್ತಿ ಆಗ್ತೈತ್ ಏನೋ ಏನೇ ಹ್ಮ ಬರಡಾ ಬರದ್ಕಷ್ಟ ಕೊಟ್ಟೆ ಮೇಡಮ್ಗೆ. ಅಲ್ ಲ್ಯಾಬ್ ಹಾಕ್ಲ ಹೊರಕ್ ತೆಗತೇನ ಅಲ್ಲೇ ಬರ್ತಾ ಇದೆ. ಬಾಯಿ ತಡ್ಕೊಂಡ ಇದ್ದೀನಿ ತಡ್ಕೊತ ಇದ್ದೇನ ಬಾತ್ರೂಮ್ ನೋಡ್ದ ಹೋಗೋದೆ ಅ ಲೋಕೇಶ್ ಮಾಡ್ದಪ್ಪಾ ನೋಡ್ಬಾರ್ದು ವಾಂತಿ ನಿಂಗೆ. ಮನೇಲಿ ಬಂದಿದ್ದ್ ನಾ ಕಾಲೇಜ ಅಲ್ಲೇ ಬಂದ್ಬಿಟ್ಟಿತ್ತು ಆ ಲೆವೆಲ್ಗೆ.
ದ್ ನೀನ್ ನಾನ್ ಯಾವಾಗೇ ಗೊತ್ತಾಗಬೇಕಾಯ್ತು ಹತ್ರರು. ಹತ್ ರೂಪಾಯಿ ಈಗ ಅಷ್ಟ್ ದೊಡ್ ದವಲ್ ಕೊಡ್ತಾರಂದ್ರ.
ನಾನು ಅದೇ ಅಂದೆ ಹೊಯ್ ಕೆಸೆ. ಲೇಯ್ ಯಾವ ಸಸ್ತ ಚಾ ಕುಡಸಿಲೇ ಹತ್ತು ರೂಪಾಯಿಗ ಅವ ನಮ್ಗ್ ಏನ್ ಗೊತ್ತಾ ಒಂದ್ ಲೋಟ ಚಾಕ ಕೊಡ ಅನ್ನೋಣ. ಅವ ಕೊಟ್ಟಾನೆ ಅದ ಆಕ್ಚುಲಿ ಅವ ಯಾವತ್ಲೂ ಅಷ್ಟೇ ಕೊಡ್ತ ಕೊಡ್ತಾನವ ಒಂದ್ ಲೋಟದ ಪೂರ್ತಿ ಲೋಟದ ಕೊಡ್ತಾರ ನಮ್ಗೆ ಗೊತ್ತಿಲ್ಲದ.
ಹೋ.
ಎಲ್ಲ ತೊಗೊಂಡ ಕೂಡಿದೆವಿ ನಾವ ಏನು ಇಲ್ಲಿ ಚೆನ್ನಾಗ್ ಕೊಡ್ತಡ ಕುಡವಿ ನಾವು ಹೋಗಿದ್ದೇ ಮೊದಲ ಸಲಾ ಇ ಕೊಟ್ಟ ಕುಡಿದೆವಿ ನಾವು ಆಮೇಲೆ ಹತ್ತು ರೂಪಾಯಿ ಅಂದವ ಅ ದುಡ್ಡು ಹಾಕ ಹೊತ್ತಿಗೆ. ನಾ ಬಂದ್ ಕಸಲಿ ಎಂತ ಸಸ್ತಾ ಚಾ ಕುಡ್ಸಲಿ ಸತ್ ಹೆಣ ಆಗಿಬಿಟ್ಟಿನಿ ಊಟನ ಹೊತ್ ಒಲಗ ಅದ ಉಂಡಿದ್ದೆಲ್ಲ ಕೆ ಮೂರ್ ಸಲ ಅವತ್ತೇ ಇದು ವಾಂತಿ ಆಯ್ತು ಇತ್ತು ಸರಿಯ ತನಕ ಬಿಟ್ಟೆ. ಆಮೇಲೆ ನನ್ ಜೊತೆ ಇನ್ನೊಬ್ನು ಕುಡ್ದಿದೆ ಮೂರ್ ಜನ ಕುಡ್ದ ಅವನಿಿಗೆ ಹೊಟ್ಟೆ ಸರಿ ಇಲ್ಲ ತನಿಸ್ತಾ ಆದ್ರರು ಅವನಿಗೆ ಅಂತ್ಯದದು ಆಗ್ಲಿಲ್ಲ ಈಗಿದ ನ ಕುಡ್ಸಿದ್ನಲ್ಲ ಅವಂದ್ ಹೊಟ್ಟೆ ಎಟ್ಟರ್ಗಟ್ಟೆ ಐತಂತ ನಾನ್ ಅನ್ ಒಂದ್ ತಿನ್ಗಲ್ಲ
ಅವನ್ ಕೂಡ್ತು ಕೂಡ್ರ ಇದಾಗಿರ್ತದೆ ಅಭ್ಯಾಸ ಆಗಿರ್ತದೆ ಅವಂಗ ಏನ ಆಗರಲ್ಲ
ಇೇ ನಿನ್ ಹೊಟ್ಟೆ ಸರಿ ಇಲ್ಲ ಅಂದ್ರೆ ನಂಗ ಏ ಹೇಳ್ತಿಲ್ಲ ನೋಡ್ ಚಲೋನ ಐತೆ ನಂಗ ಇವ್ನಿಗೆ ಏನಾಗ್ಯೋ ನೋಡ ಹಂಗ ಹಂಗಂದ ಹಣ್ಣ ನೀವು ದಿನ ಕುಡಿಯೋರಣ ನಾ ಯಾವ ಕುಡವತ್ ನಾಾನು ಆಮೇಲೆ ಅದ ಏನೋ ಬಂದ ಕಷ ಹೇಳಿದವ ಇನ್ನೊಬ್ಬ ಮೂರನೇದ ಕುಡಿದ್ನಳ ಯ್ ಅದ ಏನ ತೆಲುಗು ಚಂದ್ ತಾರತ್ಲ ಅ್ದು ಕೊಡೋ್ ಹೆಂಗ್ ಕೊಡ್ತಾರತ್ತ ಅದು ಏನಾರ ಆ ಗಂಟ್ಲ ಅದು ಸರಿ ಇಲಾರ ಕುಡಿತಾರ ಅದು ಅವ್ರಗ್ ಕುಡಡ್ಸಲಲೆ ನನಗೆಗ ಕುಡಡ್ಸವತ್ ನಾನುಯ ನಮಗೆ ಗೊ
ಹಓ ಹೇಳಾದ್ರೆ ಹೇಳ್ಬೇಕಲ್ಲಾ ನಿನ್ಂಗ ಹಂಗ ಕುಡಂಗ ನೀನ್ ಕುಡಿಬೇಕ ಬೇರೆಯವರು ಕುಡಿಬೇಕಂತ ಅದನ್ನ
ಆ ಅವ್ನು ಅವ್ರಿಗೂ ಗೊತ್ತಿಲ್ಲ ಅವ ಕುಡಿಗೆ ಅವ್ನಿಗೆ ಮರು ದಿವಸ ಗೊತ್ತಾಗ್ಯದ ಯಾಕಂದ್ರೆ ನನಗ್ ಇಲ್ಲ ಈ ಪರಿ ಇದಾಗಿತ್ತಲ್ಲಾ
ಹ
ಅಂದ್ರ ವಿದ್ಯಾಲಯೋದ್ನಾಗಲ್ಲ ವಾಂತಿದ ಆಗಿಬಿಟ್ಟತ್ತಲ್ಲ ಅದಾದ್ಮೇಲೆ ಅದ್ದೇ ಅನ್ಸುಮಟ್ಟಿಗೆ ಹ ಅದ್ದೇ ಕೊನೆ ಸಲ ನಾವು ಕುಡತಿದ್ದ ಅದ ಆದ್ಮೇಲೆ ಎಲ್ಲಿ ಹೋದ್ರು ಯಾರ
ನಾನು ಅದಕ್ಕೆ ನಾನು ಅದಕ್ಕೆ ಮನೇಲಿ ಬಿಟ್ಟನ ಎಲ್ಲದ ಕುಡಿಯಕೆ ಹೋಗಲ್ಲಪ್ಪಚ್ಚಾ ಮನೆಯಲ್ಲೇ ಬೆಸ್ಟ್
ಮೆ ಶುಂಠಿ ಚಾವ್ ಏನ್ ಕುಡಿತಿದ್ನ ಮೊದ್ಲಿಕ್ಕೆ ಅದ್ದು ಬಿಟ್ಟುಬ ಬಿಟ್ಟಿದನ ಅಲ್ಲೂ ಬಾಳ್ ಹೊಳಾ ತಿನ್ ಬಿಟ್ಟಾವ ಈಗ
ಹಾ ನಂಗಗೆ ಇನ್ನ ಹೆ ಗೊತ್ತ ನಮ್ ಶಾಲ ಶಾಲೆ ಹತ್ರ ಸ್ಟಾಪ್ ಇದೆಯಲ್ಲಾ ಅದಿಂದ ಒಂದು ಚಛಾಯೆ ಅಂಗಡಿ ಜಲ ಅಲ್ಲಿ ಎಷ್ಟು ಜನ ಇರ್ತಾರೆ ಗೊತ್ತ ತ್ತಾ ಕುಡಿಯಕ್ಕಾಟಿಯ
ಹಾ ಅಲ್ಲೇ ಅಣ್ಣ ಅಲ್ಲೇ ಒಂದು ಎಷ್ಟು ಒಂದೇ ಒಂದ್ ಅಂಗಡಿಗೆ ಅದು ಚಾ ಅಂಗಡಿಗೆ ಮೂರ್ ಜನಕ್ಕೆ ಕೆಲಸ ಇಟ್ಟಕೊಂಡವನು ಅಲ್ಲೇ ಗೊತ್ತಾಗುತ್ತ ಅವ ಎಷ್ಟು ದುಡ
ಎಷ್ಟ್ ದುಡಿತಾ ಇರ್ಬೇಕ ಅವ್ನ ಅ ಅಂದ್ರೆ ಎಷ್ಟ್ ದುಡಿತಾ ಇರ್ಬೇಕಕ್ ಮೂರ್ ಜನ ಇಡ್ಕೊಂಬಬೇಕಂದ್ರೆ ಆ ದುಡಿತ ಅವ್ರು ಅವಲ್ಲ ಸಂಬಳ ಕೊಟ್ಟಿ ಅದೆಲ್ಲ ಈಸ್ಕೊಂಡು ಆದ್ರರು ಉಳ್ಸ್ಕೊಬೇಕಂದ್ರೆ ಎಷ್ಟ್ ಮಾಡ್ಬೇಕು
ಮತ್ತೆ ಆದ್ರ ಇಏನೊಂದ್ ಎರಡು ಇದು ಶಾಖೆಗಳು ಅದ ತಪ್ಪಾ ಚಾದೆ ನನಗಗ್ ಗೊತ್ತ
ಏ ಅ ಅದ ಇರೋದ್ ನಮ್ ಕಾಲೇಜ ಅಲ್ಲಿ ನಮ ಶಾಲೆಯಲ್ಲಿ ಓದೋನಲ್ಲ ಎಮ ಟೆಕ ಆ ಸ್ಟೂಡೆಂಟ್ ಎಂತ
ನಮ್ಮ್ ಶಾಲೆ ನಮ್ ನಮ್ಮ್ ವಿದ್ಯಾಲಯದ ಎಂಟ ಮುಗಿಸಿ ಮತ್ತತ್ ಅಲ್ಲೇದಾನೆ
ಹ್ಮ್ ಓನರ್ ಹೆತರಲ್ಲ ಅದು ಅಂಗಡಿ ಓನರ್ ಅಂಗಡಿ ಓನರು ನಮ್ಮ ಶಾಲೆಯಲ್ಲೇ ಎಂಟೆಕ್ ಮುಗಸೋನಂತೆ ಎಲ್ಲೂ ಕೆಲಸ ಸಿಕ್ಕಿಲ್ಲ ಅಂತೇಳಿ ಚಹ ಅಂಗಡಿ ಇಡ್ಕೊಂಡಿರೋದಂತೆ
ಲಕ್ಷಗಟ್ಲೆ ದುಡಿತತ ಇದಾರ ಮಚ ಈಗ
ನಮ್ಮ ಸ ನನ್ನ ನಮ್ಮ ಸೀನಿಯರ್ಸ್ ಕೇಳಿದ್ ಕಾ ಎು ಅವನು ನಮ್ಮ ಕಾಲೇಜಲ್ಲೇ ಓದಿರೋದು
ಹ್ಮ್
ಕೆಲಸ ಸಿಕ್ಕಿಲ್ಲ ಅಂತನೇ ಇಲ್ಲೇ ಹಿಂಗೆ ಮಾಡ್ತಾನೆ ಅಂತಳು
ಈಗ ಅವನೇ ಲಕ್ಷ ಗದಲ ಮಾಡ್ತರ್
ಹ್ಮ ಇನು ಮೂರ್ ಮೂರ್ ಇನ್ನೊಂದು ಎರಡ ಎರಡ್ಗ ಎರ ಜಾಗ್ದಾರ್ ಇದಕ್ಕಣೆ ಶಾಖೆಗಳ ಒಂದ್ ಇಲ್ಲಿ ಇನ್ನೊಂದು ಅಲ್ಲೋ ಹೇಳನಪ್ಪಾ ಇವ್ನ್ ಹೇಳ್ದ
ಹ್ಮ್ ತೊಟತ್ರ ಏನಿಲ್ಲ ಮತ್ತ ಅದ ನಮ್ದು ಇದು ಯಾವ ವೈದ್ಯಕ ಮು ವಿದ್ಯಾಲಯ ಇತ್ತಲ್ಲಾ ಅಲ್ಲಿ ಏನ ಹಾಕ್ಯಾನ ಮಾತ ಎಮಿಜ ವೈದ್ಯಿಕದಾಲಯ ಹ ಅಲ್ಲ ಒಂದಿರ್ಬ ಯಾರಿಗ್ ಗೊತ್ತಪ್ಪಾ ಇನ್ನದು ಅದು ಅಂದ್ರೆ ಸನ್ನಿವೇಶ ಏಂಗ್ ಗೊತ್ತ ಸಾಮನ್ಯ ಅದು ಒದ್ಸಲ ಅವ ಒಂದ್ಸಲ ನೀವ್ ನೋಡಿರ್ಬೋದ ಅದೊಂದ್ ಜಗಳ ಆಗಿತ್ತು ನೋಡ ನಮ್ ತರಗತಿ ಒಂದು ಇನ್ನೊಬ್ಬಂದು ಸೀನಿಯರ್ದ
ಹ ಹನ ಇವನು ಹಾ
ಆ ಜಗಳದಾಗ ಇಲ್ಲಿ ಜಗಳ ಆಡಾಕ್ತಾರೆ ಎಲ್ಲಿ ಆ ಚಾ ಅಂಗಡಿ ಮುಂದ ಅವನು ಕೂತಿದ್ದನ ಅವಂದ್ರ ಚ ಅಂಗಡಿ ಒಂದ ಏನು ಮಾಲಕ್ದ ಜಗಳ ಆಡಕತ್ತಾರ ಒಂದ ನೂರು ವಂದ ಇದು ಒಂದ ಮೂವತ್ ಮಂದಿ ಇಲ್ಲ ನಲ್ವತ್ ಮಂದಿ ಚಾ ಕುಡಿಯಕತ್ತಾರ ಎಲ್ಲ ಕುಡಿಯಕತ್ತಾರ ಅಲ್ಲೇ ಅವಂದ ನಡದದ ಅಂಗಡಿ ಆರಾಮ್ಸೆ ಇನ್ನೊಬ್ಬ ಕಿರಣ್ ಅಂಗಡಡಿ ಸುಮ್ ಕುೂತಾನ ಅವನ್ ದಂದಾನೇ ನಡ್ದಲ್ಲ ಯಾರು ಬರ್ತಾ ಇಲ್ಲ ಅಲ್ಲಿಯ ನ್ಚ್ಚ ಕರೆಸಿ ಬಿಟಾ ಆರಕ್ಷಕರಿಗೆ ಜಗಳಾಗದು ಬರ್ಲ್ಲತ್ತ ಮತ್ತೆ ಅಲ್ಚಲಪಿಲ್ಲ
ಪಾ ಹೇಳ್ತಲ್ಲ ಈ ಶಾಲೆ ಮುಂದೆ ಎರಡೇ ಇದು ವ್ಯಾಪಾರ ನಡಿಯದಪ್ಪಾ ಒಂದ ಚಾಯ ಇ ಅ್ರ ಇನ್ನೊಂದ್ ಬೇರೆ ಅದೆಲ್ಲ ಬರ್ತಲ್ಲ ಆತರ ಬಿಸ್ನೆಸ್ ಆ ತರ ವ್ಯಾಪಾರ ಅಷ್ಟ ಪ್ರಕ್ಷನಡೆಯಾದ
ಅದನ್ನ ಇದು ಮಾಡ್ಬೇಕು
ಅದೇ ನಾನು ಅಂತ ಯೋಚನೆ ಮಾಡ್ತಿದ್ದೀನಪ್ಪಾ ಈ ಶಾಲೆನೋ ಇಲ್ಲ ಅಂದರೆ ಯ ಆಫೀಸ್ ಬರ್ತಲ್ಲ ಕೆಲ್ಸ ಮಾಡ್ಸಾರಲ್ಲ ಅಲ್ಲಿ ಹೋಗ್ಬಿಟ್ಟಿ ನಿ ತೈನ ಮಾಡ್ಬಿಟ್ರೆ ಆರಾಮ ಮಸ ದುಡ್ಡು ದುಡ್ಡು
ಅಲ್ಲ ಬಾಡಿಗೆ ಕಟ್ಟೆ ಸಾಯಬ ಬಾಡಿಗೆ ಎಷ್ಟ ಗೊತ್ತ ಲಕ್ಷ ಕಟ್ಲೆ ಬಾಡಿಗೆ
ಏ ನಾ ಬಾಡಿಗೆ ಎಲ್ಲ ಚಿಕ್ದ ಒಂದ್ ಅಂಗಡಿ ಇಕ್ಕದಷ್ಟೇ
ಸಿಗಲ ಐತಿ ಬಾಡಿಗೆ ಜಾಗದ ಮಲು ಒಗ ತ ಹೊತ್ಲ ಹ್ಮ್ ಮತ್ತ
ಮತ್ತೆ ಹೇಳ್ಬೇಕಪ್ಪಾ ನೀನ
ನಮ್ದೇನಲ್ಲಪ್ಪಾ ಹ ನೀವ ಒದ್ದಾ ಎಲ್ಲ ಪರೀಕ್ಷಗ
ಏ ಇಲ್ಲ ಅಮ್ಮ ನಾನ್ ಅದೇ ಹೇಳ್ತ ಇಲ್ಲ ಈ ಶುಕ್ರ ಶನಿವಾರಂದ ಶನಿವಾರ ಸ್ಟಾರ್ಟ್ ಮಾಡ್ತೀನಿ ಶನಿವಾರ ಶನಿವಾರ ಭಾನುವಾರ ಈನ್ನೆ ಡಿ ವಿ ಎಂ ಎಸ್ ನಗೆ ಇ ಲಾಸ್ ಅಲ್ಲ ಕೊನೆ ಅಲ್ಲಾ ಅದಲ್ಲಿ ಏನು ಓದದಿರಲ್ಲ ಅದಕ್ಕೆೇ ಹೇಳ್ತಿಲ್ಲ ಇಷ್ಟ ಅಷ್ಟೇ ಇಷ್ಟೇ ನಾನು ಓದೋದು ಎರಡ್ ದನ್ದಲ್ ಹಓದಾಗಾತೀನಿ ಆಮೇಲೆ ಈ ನಾರ್ಮಲ್ ಮುಖ್ಯ ಪರೀಕ್ಷೆಗ ಅದೇನ ಒನ್ ನೋಡ್ಕೊ ಅದಂತ ಬಿಟ್ಟಾಕ್ಬಿಡಿನ್ನ ಮತ್ತೆ ನೇನು ಹಲೋ ಹಲೋ ಎಲ್ಲೆ ಹಲೋ ಎಳ್ಳೆ ಅಷ್ಟೇ ಇನ್ನೇನ್ ಏನಿಲ್ಲ ಹೇಳುವ ಆಯ್ತು ಮಾಡಡ್ಗ್ಲಾ ಇಕ್ಲಾ